ಹಲ್ಲ ಮ ಗ ಶ್ಯಟಿ ಆತ ನ
ಮೇಡಮ್ ಲೂಸಿದ್ರು ಸೂಪ್ರೈಸರ್ ಕ ಹೇಳ ಏನ್ ಹೇಳಿ ಅ್ರ ಯ ಎಾರ್ಡ್ ಎಕ್ಸಾಮ್ ಬೇಸ ಸೂಪ್ರೈಜರ್ ಮುಕ್ಕಳ ಹ್ರ ಅಂದಂಗ ಬಯಾಲಜಿ ಪಾಸ್ ಶನಿವ ಬ ಹಾಸ ಬಯಲೋಜಿ ಶನಿವ
ಹ್ಮ ಯ
ಇದು ಒನ್ಕ ಪತ್ ತಿಿಲ್ಲ ಅಂತ ಈಗ ತಿ ಬಂದು ಫಾರಾಮ ಆಿಡ್ನ
ಅದ್ರ ಹಿಂದ ಮುಂದೆ ನಾವ ನಮಗ್ ಇಪ್ಪತ್ತಏಳಗ್ ಸಮ್ಮಾರ್ ನಮ್ಮ ಅಲ್ಲ ಇದೇ ತಿಂಗಳ ಅ್ರ ಬಿ ಎಫ ಪಿ ನಿಂದ ಮುಂದೆ ನಾವುತವೆ ನಾೇ ಬಿ ಎ ಪಿ ಪೂರ್ ಸಿನಿಮಾ ಅ ನೋಡಪಾ ಎಲ್ಲ ನಾ ನಲವತ್ ಮರ್ಷಂದ ಹಓದೀನಿ ನಳೆ ಸಿ ನಾ ಅದ ಕೊತನ ಬತ್ ಮಾಡಚದುನ ಯಾವಾಗನ್ ಹೆಡ್ಡಿನ್ ಲೆ ಅವಾಗ ಯ್ತೇನಿ ಇ ನ ಈ ರೋಗಿಿಂದ ಹ ಎಡ್ತನ ಮತ್ತ ಅವ್ರ ಎಡ್ತೆ ಹೋಗ್ಯಾರ ಒ ಒ ಅದೇ ಅದೇ ಒಂದು ಸಂಜೆವರ ಹರ ಮತ್ತ ಒಂದ ಒಂದೂರಿ ಅಲ್ಲಿ ಎರಡೂವರೆ ಮತ್ತ ಅವ್ರು ಹೋಗ್ಯಾರ ಇದ್ದ ಸ್ಯಾಂಡಿ ಸ್ವೀಟ ಏನು ಇಲ್ಲ ಅ ನ ಮಾ ಇದೇನೆ
ಶತ ಗ ಅ
ಬಂದಿ ತೋ ನನ್ ಜೊತೆ ಬಂದ್ರಿ ಯಾರ ಎಾರ ಪಕ್ಕ ನೀ ಒಬ್ಬ ಪಕ್ಕ ಅಜಾ ಒಬ್ಬ ಪಕ್ಕ ಅದ ಮತ್ತ ಕಡಿ ಡೌಟ್ ಮತ್ತತ್ ಯಾರ್ ಬರ್ತಾರ ಬ ಬನ್ ಬರ್ಲಿಡ ಅವಂತು ಒ ಶಮದಾ ಹ್ ಕೂಡ ಒಂದ್ ಬರರಿ ಕಬ್ಳ ಪಟ್ಟಣನ್ ಬಂದ ಕೆಾಳಿ ಬಾರೆ ನಿತ್ಯ ಬದಕೊಂಡ ಕೊಡ್ತ ಇವತ್ ಲಾಸ್ಟ್ ಐತಿ ಎಲ್ಲಿ ಬಂದಂಗ ನಮ್ದಾಗ ಹೇಳ ನೀ ಕೂ ಲಾಸ್ಟ್ ಕ್ವಾಟಿಗ್ ಡೈವರ್ ಅಲ್ಲ ಎಳ್ಕಟ್ಟಿದ್ದೆ ನೀಲಿ ವೆಜ್ ಲಾ ಎಡೆ ಮಚ್ ಬಿಟ್ಟಿಲ್ಲ ಅದ ಮ ನಿ ಎಷ್ಟನೇ ಬ್ಯಾಚ್ ಇತ ಹೇಳಯಿವತ್ ಇಪ್ಪತ್ ಆರು ಇಿಂದ ಮುಂದ ನಮ್ಮೂರ ಬೇರೆದಾರ ನಡ್ಬಾರ ಇಪ್ಪತ್ತಾರ ಅಂದ್ರೆ ಎಷ್ಟನೇವೆ ಅನ್ಸ ಒಂದ್ ರೋದಾಗಿಂಗ ನಡ್ಬಾರ ಎರಡನೇದ ಇಯ್ತು ಇದು ಡಿ ಬಿ ಎಂ ಎಸ್ ಎಲಿಬಿದಿತೂ
ಯೇಡು ಬಿಡ
ಇದ್ರಿ ಯಾಡ್ಡು ಮತ್ತ ಇದು ಇದು ಲಾಶ್ ಬರ್ತೈತಿ ಇದು ಒ ಎಸ್ ಇದ್ರ ಲಾಸ್ಟ್ ವರ್ಷದಲ್ಲಿ ಬೆ್ರೆಕ ಹ್ಮ ಮೊನ್ ನೋಡಬ ಪೂರಾ ಗಾವ ತಿಗೆ ಬರ್ಬೋದಿತ್ತಲ ಪ ಎರ್ಿ ಒ ಹಂಗ ಬರ ಬಿಡು ತೈರ್ ಆಗಿಲ್ಲತ್ತ ನಿಷ ಏನು ನಾ ಇದು ನ ದೊಡ್ ಬರ್ಕೊಂಡ್ ಹೋಗತಿದ್ದೇ ನಾನ ಎಲ್ಲಾ ಬಿಟ್ಟಿನಿ ಈಗ ನಾಳ ಈ ಬಿ ಎಫ್ ನೋಡ್ ನೀಿ ಇಟ್ಟ ಉದ ದುಡ್ ಹಂಗ ತರತಿನೀಗ ಒಲ್ಲ ತಿಂಡಿಿಲ್ಲ ದೊಡ್ಡ್ದ ಿಕ್ಸ್ ಕಶಾನ ಇಂತಿಂತಸ್ತನಗ ನಮ್ದ ಐತ್ಯ ನಾ ಹಿಂತವ ಹೇಳ್ತೀನಿ ನಾಳೆ ಫಿಕ್ಸ್ ಕೊಸನ್ ಮೈಕ್ರೋ ಮಾ ಜೀವನಾನ ಅಡಿ ದಲಿ ಗ ಆ ತಿ ಗಡತರ್ ಸೂಮ್ ಬಡೇ ಯಿಡತಿನ್ ಇನ್ನಾ ಎಷ್ಟ ಕಾಲ್ ಅದವ್ ಯಾಡ್ ನೂರು ಹಾಡಿಮುರಾಗ್ ಬರ್ತತದ ನೋಡಲೇ ಮೂರರ ಯಾದನುರ ಹದಿಮೂರರಾಗ ಬರ್ತದ ನೋಡಲೇ ದನ್ನೆಂದ ಲೋಗ್ ಮೂಂದ ಸುಳೆ ಮಕುಳು ಒನ್ ಐ ನಕ ಒಂದರ ಎರಡು ಹದನಾರ ನೆಕ್ಸ್ ಎಕ್ಸಾಮ್ ಎಲ್ಲಿ ಎ ಮೂರನೇ ಎಕ್ಸಾಮ ಎರಡು ಹದಿನ ಬ್ಾಕ್ ನಾ ವಲಿದು
ಮೂರರ ತಾ ಕೊಡ್ತೀ ಪರ ಅಡಾಯರ ತಾ ಕೊಡ್ತ ಹಾ ನಾನ ಬಿಡಲ ಎರಡನೂರ ಹದಿನೈದು ಮೂರ ದಿವಸ ಯಾರ ನ ಬಳಕ
ು ಎಲ್ಲ ಪಿರ್ಚರ್ ಮಾಡಕ್ ಜೀವನದಾಗ ಸುಳ್ಯ ಮಗನು ಮಾಡಲ ಹಂಗ ಮ ವೀರ ಮಾರ್ಸಿ ನೋಡತ್ನ್ ಪಿಚಾರ ಅವನಂಗ್ ಮಾಡತ್ ಜೀವನದಾಗ ತುಗನು ಅಂಗಲತ ುತ್ತೆ ನೀೆ ಕೂಡ ಹೋಗುದಿಲ್ಲ ಹುಷಾರು
ಬರ್ತಾರಲ್ಲ ಆರ್ ಕೊ ನಾನೇ ಆಫರ್ ಕೊಡ್ತ ಪತ್ನಿ ಕೊಪ ಮಾ
ನಾ ಇದು ಮಾಡ್ತೀನಿ ಜನಂದ ಇವೆಲ್ಲ ಪಾನ್ ಮಸಾಲ ಏನ್ಂದು ಡೆವಲಪ್ಮೆಂಟ್ ಮಾಡಬೇಕ
ಟ್ಟಿದ್ದಾನಿಲ್ಲ ಗರ್ಮೆಂಟ್ ಗವರ್ಮೆಂಟ್ ಗವರ್ಮೆಂಟ್ ರಫ ಪಡ
ಮತ ನೋಡ ಚಿಟಿ ಯಾವ ಇದ್ದ ನೋಡಮ ತಂಬಕ ಅವ ಕೃಷಿತ್ರ ಕಾಣ ಹೋಗ ನೋಡ್ತ ನ ಅವರುೋಗಲ್ಲಣ ತುಿ ನಾನ್ ನೋಡ ಯು ಮಾಡಸಿಕ್ ಅವ್ರ ಪ್ರಾಬ್ಲಮ್ ಒಂದು ಆತು ಅಲ್ಲ ನ ಲೆಕ್ಕ ಮಾಡಿದ್ರಿ ಬಿಡು ನಕ್ನೆ ಚಾಪ್ಟರ್ ನ ಎಡು ತಾರ ತ ಹೊಡಿಲ್ಲ ಅಲ್ಲಿ ನೀನ್ ಸಬ್ಜೆಕ್ಟ್ ಅದು ಪ್ರಾಬ್ಲಮ್ಕ ಬ ಮೂರು
ಮಾದ ಅಂತ ಭೇಷ ಹಟ್ಟಂತ
ಸ್ಕೋರ್ ಅಂತ ಯ ಮಗಂದು ಸ್ಕೋರ್ ಅಲ್ಲ ಯ ಮಗ ಅ ಅಂಬರ ಅಮ ನೂರ ನೂರ್ ವರ್ಷ ಆಾರ ರಂಡಿ ಪಾಗ ೇರೆ ನಾ ಕ್ಲ ಆಗಯ ಆಗಲ್ಲ ಅಯ್ಯಸ್ ಹಂಗಾದ್ರ ಯಾರ ಮ ಯ ಎಲ್ಲರ್ಗ ನ್ ಜಾಸ್ತಿಬ್ ಅಯ ಸಾರ್ಥಡು ಸೋರ್ ಆಲ್ಲ
ಕೊಳಡ ೋ ನೋಡು ಕ್ಲಾಸ್ ನ ಬಸ್ ನೋಡ
ಬರಲ್ಲ ದ ಹೆ್ಯಾಂಗ ಬ ಪೇಪ ಬ ಪ್ರಣ ನಿಮ್ಮತ್ತು ನೂಪತ್ತಿಗೆ ಈ ಪ್ರೋಗ್ರಾಮ್ ಆ ಬರಿ ಥಿಯರಿ ಉ ಪ್ರಾಬ್ಲಮ ಪ್ರಾಬ್ಲಮ ಆ ಪ್ರಾಬ್ಲಮ ಆಗ್ ಅವರೇ ಹೇಳಲ್ಲದಾ ಇಲ್ಲ ಎಲ್ಲಾ ಎ ಹಓದಿರ್ತಾ ಇಲ್ಲ ಎಲ್ಲಾ ಪ್ರಾಬ್ಲಮ್ ಈ ಒಭಾಯ ಬಿ ಎಲ್ಲ ರೇಖಾ ಕೊಡತಣ ಹ ಅಲ್ಲ ಓಕೆ ಯೂ ಉಂತ ಹೇಳ್ತಲ್ಲ ಅವರು ನೀ ಹ ಅಲ್ಲ ಮಿನಪರ ಒ ಮೂನ್ಲೆಾಕ ೊ ನಂಗ ಹ ಯಾರ್ಡ್ ಮರ್ಟ ನ ತಟ್ಟ ಅವತ್ತೊಂದು ಾರ್ಾರ್ ಏನ್ಬ ಇಸ ಒಡ್ಗಕ್ ಹೋುದ ನಾವಾಗ ಮಧ್ಯಾಹನ ಮುಂಚೆ ಆತ್ರರಿ ನಗೆ ನಾ ಮೀಿೋನ್ ನ ಸದ ಗಾಡಿ ಎಲ್ಲ ಪ್ರಬ್ಲ ನಿಜ ಒಟ್ಟು ಸ್ಂತಂಸ ಹಾವ ಪಂಗಡಿ ಬ ಮ ಆಐ ಬ ಏ ಎಂಬತ್ ಬಳಕಳ ನನ್ ಮುಂದೆೋಗ ನೀನು ಮಕ್ಕಳ ಬೇಡ ಮಾರ ಮಾಡ ಬಿತೀಿನಿ ಹ ಪ್ರ ವತು ಮಷೀನ್ ಹಲ್ಲಿ ಸ ಸೊ ಸಾಲ ಮತ್ತ ಹ ಆತ ಕಾಫಿ ಅಂತಿ ವೆಜಿಟೇಬಲ್ ಪ್ರರ್ ಅಲ್ಲ ಉಳ್ಳದು ಅದು ಬಿಡ ಬಿ ಎಂಬ ಬ ಯ ಯ ಅ ಮ ಅ ನೀ ನಾ ಎಕಂದರೋಗ ಅವಂತ ಅಡ್ರೆಸ್ ಅಲ್ಲಿ ಹ್ಮ ವರ್ಷಕ್ ಬ ಕೊಟ್ರೆ ನ ಹ್ಮ
ಪೇಪ ತ ನಾನ ಪ ತ ನಾನ್ ಅದೇ ಮಾಡಿಲ್ಲೆ ಸ್ಟ್ಗ ನ ಒಂದ ಪ್ರಾಬ್ಲಮ್ ಇರ್ತದ ನೋಡೆ ತಿದೆ ಸಗಟಾಣ ಎ ಹೋಗ್ಬೇಕಲ್ಲಿ ನಾನು ಭರ್ತನ್ನ ಹೂಡಿ ನ ಚ
ನಾವು ಮಾದನ ಯಬ್ ಯಾವ ಪ್ರಾಬ್ಲಮ್ ಅ ಮಾತಡ ಶು ಮಾ ಮಾಧ ಮ್ಮತ್ರ ಬಗ ಗೊತ್ತ್ ಏ ಹೀ ಮ್ಮ ಚಾಪುರ ಹುಗರುಬಫೋನ್ ಮಾಡಬ ಹ ಹ ಅತ ಹೊ ನೀ ನಿ ಆತ ಕೆವಾ
ಮಾರ ಯಾವ್ದ ಒಂದು ಮರಿ ಯಾವ ವಿವನ
ಯಾವ ಒ ಅದೇರ್ನ್ ತ ಟ ಎಟು ನಾಕು ನಾಕನಗತ್ತಪಸಂತ ಹ ನಕ ಕಸ ಮರ ಕ ್ತ ಹೊಗಡೆ ಚ ಮ ಚ ಮ